ಹಲೋ
ಹ್ಮ್ ಬಂತಾ
ಹು ಬಂತು ಕೇಳಸ್ತಾ ಇದಿಯಾ?
ಕೇಳುಸ್ತಾ ಇದೆ.
ಹಾ ಹೇಳಿ. ಹೇಳಿ ಹೇಳಿ ಇನ್ನೂ ಆಗಿಲ್ಲ. ಮಂಡೆ ಅಂತ ಹೇಳಿದ್ರಲ.
ಇವತ್ತು ಸಂಜೆ ಒಳಗಡೆ ನೈಟ್ ನೈಟ್ ಆದ್ರೆ ಅದಂಗೆ ಇಲ್ಲಾಂದ್ರೆ ಮಂಡೇನೇ ಮಂಡೇ ನೈಟು.
ಏ ಅಮೌಂಟ್ ಏನಾಗಿಲ್ಲ ಟೂ ನೈಂಟಿ ಟೂ ಏಯ್ಟಿ ಸಮ್ಥಿಂಗ್ ಏನೋ ಇದೆ. ಟೂ ನೈಂಟಿ ಅರ್ ಟು ಎಯ್ಟಿ ಏನೊ ಸಂತಿಂಗ್ ನ ಸ. ಅಂತ ಏನೋ ಇದೆ ಟು ಏಯ್ಟಿ ಬಿಟ್ರೆ ಟು ನೈಂಟಿ.
ಟೂ ನೈಂಟಿನೈನ್.
ಎಕ್ಸಾಟೆಡ್ ಆಗಿ ಗೊತ್ತಿಲ್ಲ ಬಟ್ ಟು ಏಟ್ಟಿ ಬುಟ್ರೆ ಟು ನೈಂಟಿ ಸಮ್ ತಿಂಗ್ ಏನೋ ಇದೆ. ಟೆನ್ ರುಪಿಸು ಚಿಕ್ಕ ಅಮೌಂಟ್ ಟು ಏಯ್ಟಿ ಬಿಟ್ರೆ ಟೂ ನೈನ್ಟಿ ಏನೊ ಸಂತಿಂಗ್ ಇದೆ.
ಟೂ ನೈಂಟಿನೈನ್ ಐತೆ.
ಹೂ ಏನ ನಂಗೆ ಗೊತ್ತಿಲ್ಲ ನಾನು ಚೆಕ್ ಮಾಡಿಲ್ಲ ನಿಂಗ್ ಕಳಿಸಿದ್ದು ಹ ಹು ಸ್ಕ್ರೀನ್ ಶಾಟ್ ನಿಂಗ್ ಕಳಿಸಿದ್ದಷ್ಟೆ. ಸ್ಕ್ರೀನ್ ಶಾಟ್ ನಿಮ್ಗೆ ಕಳಿಸಿದ್ದಷ್ಟೇ ನಿಮ್ಗೆ ಕಳಸಿದ್ದ್ ಬಿಟ್ಟು ನಾನು ಮತ್ತೆ ಚೆಕ್ ಮಾಡಕ್ ಹೋಗಿಲ್ಲ. ನಾ ಕೆಲ್ಸಕ್ ಹೋಗ್ತಿದ್ನಲಾ ನಂಗ ಅಮೌಂಟ್ ಅವಶ್ಯಕತೆ ಏನ ಇರ್ಲಿಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸೋ.
ನೆನ್ನೆ ಅದನ್ ಹೇಳಕ್ ಅಷ್ಟಸತಿ ಫೋನ್ ಮಾಡಿದ್ದೀನಿ.
ಹೆ ಹೆ ಸ್ವಾರಿ ಬ್ರೋ ಏನ್ ಗೊತ್ತಾ ನೆನ್ನೆ ಏನಾಗಿದೆ ಅಂದ್ರೆ ನನ್ ಸೇಮು ಗಾಡಿಗ್ ಬರ್ತಾ ಇದ್ದೀನಿ ನೀವ್ ಫೋನ್ ಮಾಡ್ತಾ ಇದ್ದೀರಾ ನಾ ಹೆಂಗ ರಿಸೀವ್ ಮಾಡ್ಲಿ?
ಸರಿ ಗಾಡಲಿ ಇಡ್ದ್ ಬಿಟ್ಟಾರು ಫೋನ್ ಮಾಡ್ಬ ಬೋದಲ್ಲ.
ಏಯ್ ಬ್ರೋ ಆಗಲ್ಲ ಬ್ರೋ ಆ ಟ್ರಾಫಿಕೂ ಅ ಇದು ನನ್
ಸರಿ ಬ್ರೋ ನಾನ್ ಹೇಳ್ತಿರೋದು ಮನೆಗ್ ಬಂದು ಫೋನ್ ಮಾಡ್ಬೋದಲ್ಲಾ. ಮನೆಗ್ ಬಂದ್ಮೇಲೆ ಅದನ್ ನಾನು ಹೇಳ್ತಿರೋದು.
ಬ್ರೋ ನೀವ ನಂಬ್ತಿರೋ ಬಿಡ್ತಿರೋ.
ಹ್ಮ್
ಮನೆಗ್ ಬರಕೆ ಒಂಬತ್ತುವರೆ ಅಷ್ಟ ಆಗಿರುತ್ತೆ. ಸೊ ಮನಗಿರ್ತಾರೆ ಬಿಡು ಕಾಲ್ ಮಾಡದ ಬೇಡಾ ಹಾ
ಹ್ಮ್
ನನಗೆ ಊಟ ಕಿಸಸ್ಕೊಂಬರೋದೆ ಕಷ್ಟ ನನಗೆ. ನನಗ್ ಊಟ ಕಟ್ಸ ಬ್ರದ ಕಷ್ಟ
ಈಗಲೂ ಹೋಟ್ಲ್ನಾ ಈಗ್ಲೂ ಹೋಟ್ಲಾ.
ಮಾಮೂಲಿ ಹೋಟ್ಲು ಏನು ಮಾಡೋದು ಏನ್ ಮಾಡದು. ಊಟ ಬಡ್ಸ್ಕ ಕಟ್ಕೊ್ ಬರೋದೆೇ ಕಷ್ಟ ಯಾರು ಯಾವ ಹೋಟ್ಲ್ ಓಪನ್ ಇರುತ್ತೆ ಏನ್ ಆಡುತ್ತೆ. ಕಟ್ಸ್ಕಂಬ ಬರದೆ ಬಾರಿ ಕಷ್ಟ. ಕರ್ಸ್ಕಾ ಬಂದು ಆಮೇಲೆ ಮನೆ ಊಟ ಮಾಡಿ ಅಪ್ಪನು ಕೂಡ ಸಮ್ಥಂಗ್ ಏನಾದ್ರೂ ಮಾಡಾರ್ಕೊಟ್ಟು ಮುದ್ದಗಿದ್ದೆ. ಸಮ್ತಿಂಗ್ ಏನ ಮಾಡ್ಕೊಟ್ಬಿಟ್ಟು ಎಲ್ಲಾನೂ ಮಾಡಿ ಊಟ ಮಾಡಿ. ಆಮೇಲೆ ಫೋನ್ ಮಾಡ್ಬೇಕು ಎಷ್ಟು ಟೈಮ್ ಆಗುತ್ತೆ ಹತ್ತು ಗಂಟೆ ಹತ್ತುವರೆ ಆಗಿರುತ್ತೆ ಮನಗಿರ್ತಾರ ಬೇಡ ಯ್ ತು ಇಷ್ಟ ದೊಡ್ ಹತ್ತು ಗಂಟೆ ಹತ್ತೂವರೆ.
ಹ್ಮ್
ಡಿಸ್ಟರ್ಬ್ ಮಾಡೋದು ಬೇಡ. ಹ್ಮ್ ಈ ಪರ್ ಅದುಕೋಸ್ಕರ ಫೋನ್ ಮಾಡಲ ಅಷ್ಟೇ ನೀವ್ ಈಗ್ಲೂ ರೆಡಿ ಅಂತಂದ್ರೆ ಬೇಕಾರೆ ಹತ್ತು ಗಂಟೆ ಹತ್ತುವರೆ ಫೋನ್ ಮಾಡ ಅಂದ್ರ ನ ಈಗ್ಲ ಡೈಲಿ ಫೋನ್ ಮಾಡ್ತೀನ್ ಬೇಕಾದ್ರೆ. ಹ್ಮ್ ಇವತ್ತು ಬೆಳಿಗ್ಗೆ ಕೆಲ್ಸಕ್ ಹೋಗದ ಬೇಡ ಅಂತ ಹೇಳ ಅ ಅ ಅಂತ ಅನ್ಕೊಂಡೆ. ಹ ಆಮೇಲೆ ನೀವು ಅಮೌಂಟ್ ಆಗಲ್ಲ ಮ ಆಗುತ್ತೆ ಅಂತ ಹೇಳಿದ್ರಡ. ಹೇ ಫಸ್ಟ್ ಕೆಲಸ ಕೋಗ್ಲಿ ಸುಮ್ಮನಿರಪ್ಪ. ಫಸ್ಟ್ ಕೆಲ್ಸಕ್ ಹೋಗಬ ಫ್ರೆಶ್ಪ್ ಆಗ್ಬಿಟ್ಟು ಎಲ್ಲಾ ಮಾಡ್ಕೊಂಡುಫಸ್ಟ್ ಕೆಲ್ಸಕ್ ಹೋಗ್ಬಿಟ್ಟು ಒಂದು ಸರಪಾಯಿಮೌಟ್ ಕೊಟ್ಟರು ಅಮಂಟ್ ಇಸ್ಕು ಎಲ್ಲ ಮಾಡ ಫಸ್ಟು ಕೆಲ್ಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನೈಟ್ ಬರ್ಬೇಕಣ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಣ್ಣ ಸ್ವಲ್ಪ ಕೆಲ್ಸ ಐತಿ ಅಣ್ಣ ಎಂಡತಿ ಮನೆಗ್ ಹೋಗ್ಬೇಕಣ ಹಂಗೆ ಹಿಂಗೆ ಅಂತ ಹೇಳ ಹ ಹೇಳ್ಬಿಟ್ಟು. ಸುಳ್ಳದು ಬಟ್. ಹಂಗಂತ ಹೇಳ್ ಕೊಂಡು ಹಳ್ಕೊಂಡು ಹ ಹೋಗ್ಬೇಕಣಂದ್ಬಿಟ್ಟು ಐದುುವರೆ ಐದು ಮುಕ್ಕರೆಣೋ. ಬಟ್ ನಾ ಫ್ರೆಷಪ್. ನಾನು ಕೈ ತೊಳ್ಕೊಂಡು ಬಟ್ಟೆ ಹಾಕೊಂಡಾಗ ಐದುವರೆ. ಬಟ್ಟು ಅಂಗಡಿ ಬಿಟ್ ಟಾಗ ಸಿಕ್ಸ್. ಸಾರಿ ಫೈವ್ ಫಾರ್ಟಿ ಸಮಥಿಂಗ್ ಏನೋ ಆಗಿತ್ತೇ ಏನೋ. ಮಾತಾಡ್ಕಡಲ್ಲ ಮಾಡ್ಕಡಲ್ಲ ಮಾಡಬಾರದ. ಹಾ ಅಂಗಡಿಗೆ ಬಿಟ್ಟೆ ಅನ ಮಾಡ್ಕೊಂಡು ಬಂದೆ ಅಲ್ಲಿಂದ ಒನ್ ಅವರ್ ಜರ್ನಿ. ಬೆಳ್ಕಲ್ಲಿ ಮಾಮೂಲಿ ಮನೆಗ್ ಬಂದೆ. ಮನೆಗೆ ಬಂದು. ನಾ ಅಪ್ಪ ಸಣ್ಣಪುಟ್ಟ ಊಟ ತಗೊಬಂದಿದ್ರು. ಈಗಲೋ ತಗೊ ಬರ್ತ್ ಹತನಿ ಅಂತ ಹೇಳು ಈಗ್ಲೂ ಅವ್ರಿಗೆ. ಇನ್ನುೂ ತಗೊಂಡ್ ಬಂದಿಲ್ಲ ಒಂದ್ ಟೈಮ್ ಊಟಾ ಆಯ್ತ್ ತು.
ಹ್ಮ್
ಅಂತ ಹೇಳದ್ರೆ ನೀನು ತಗೊಂಡೊ ಬಂದಿ ಇಲ್ಲಾ ಹ್ಮ್ ಇಷ್ಟು ಮಟ್ಟಿಗೆ ಇದ್ದೀನಿ ಅಷ್ಟೆ. ನಾನು ಏನಪ್ಪ ಹೇಳ ಅಂದ್ರೆ. ಎಲ್ಲಿ ಬೇಜಾರ ಮಾಡ್ಕೊತಾರೆ ಫೋನ್ ಮಾಡ್ಬಹದ. ಇಷ್ಟ ಬಂದಾಗ ಫೋನ್ ಮಾಡ್ತನ್ ನಂಗ ಏನು ನಂಗ ಫೋನ್ ಮಾಡೋ ಅಂತ ಅಂದ್ರೆ ದಿನಕ್ಕೆ ಐವತ್ ಸರಿ ಫೋನ್ ಮಾಡ್ತನ್ ಬೇಕಾರೆ ದಿನಕ್ಕೆ ಐವತ್ ಸರಿ. ನನಗೇನಿಲ್ಲ ಫ್ರೀ ಆಗ ಇದಾಗಲ್ಲ ಕಾಲ್ ಮಾಡ್ತೀನಿ. ಹ್ಮ ಬಟ್ ಏನಪ್ಪ ಅಂದ್ರೆ. ಅವ್ರ ಕೆಲ್ಸ ಅವ್ರ ಇದು ಇರುತ್ತೆ ಮಾಡದ ಬ್ಬ್ಯಾಡಾ. ಈ ಪರ್ಪಸ್ ಗೋಸ್ತಾರ ನಾ ಮಾಡಲ್ಲ. ಅಷ್ಟೇ.
ಹ್ಮ್
ಹ
ಹ್ಮ ಸರಿ ಸರಿ ಮನಿ ಗೋಬಿ ಗೋಬಿ ಮನಿ ಗೋಬಿ
ಏನಪ್ಪಾ ಗೋಬಿಗೆ ಬ ಕೇಳ್ತಾ ಇದ ಇದೆಯಾ
ಹಾ ಏನಾ
ಗೋಬಿ ಗಿಬಿ ಕೇಳ್ತಾ ಇದಿಯಾ
ಹ್ಮ್ ಇಲ್ಲಿ ಪಕ್ಕನ್ ಮನೆ ಹುಡುಗಿ ಅವರ ಮಾಮ ಗೋಬಿ ತರ್ತಾನ ಎಂತ ಕಾಯಕ ಕೊತಿದ ಅದಕ್ಕೆ ರೇಗಸ್ತಾವನಿ
ನೀವ್ ಗಳ ತಮಾಷೆಗೆ ಕೇಳ್ತೀರಿ
ಹ್ಮ್ ಏನ ಹ್ಮ್ ಏನ್ ಕಳಿಸ್ಬೇಕು ಗೋಬಿ ಪಾರ್ಸಲು ಹಾಫ ಫುಲ್ಲ
ಹಾಪ್ ಫುಲ್ಲ
ಪುಲ್ಲು
ಹ್ಮ್ ಹ್ಮ್ ಫುಲ್ ಸಾಕಾ
ನಿಮ್ ಬೇಕಲ್ಲ ಮೂರ್ ಮಕ್ರಿ
ಹೇ ಛೆ ಹಂಗೆಲ್ಲಾ ಏನಿಲ್ಲ ನಿಮ್ ಫ್ರೆಂಡು ಅಂದ್ಮೇಲೆ ನಿಮ್ ತಂಗಿ ಅಂದ್ಮೇಲೆ ನಮ್ಗೂ ತಂಗಿ ಇದ್ದಂಗೆ ಹಂಗೆಲ್ಲ ಏನ್ ಕೇಳಲ್ಲ ಒಂದ್ ಹಾಪ್ ಕಳ್ಸಿದ್ರೆ ಸಾಕು ನೀ ಎಂತ ಮಾನ್ಗೆಟ್ಟವ ನೀನು ಆರನೇ
ಹ್ಮ ಗೋಬಿಗೋಸ್ಕರ ಕಾಯ್ಕೋ ಕೂತಿದ್ದ ನಿಮ್ ಮಾವ ಬಂದಾನ್ ನೋಡು ಗೋಬಿ ತಣ ಗೋಬಿ ತನ ಅಂತ ರೇಗಿಸತಿರದು ಹ್ಮ್ ಅವ್ರ್ ಮಾವ ಏನು ತಂದಿಲ್ಲ
ತಮಾಷೆ ಕೇಳಿದೆ ಅವಾಲೆ ಏನ್ ಹೇಳ್ ಏನ್ ಬೇಡ
ಹ್ಮ ನೀ ಬೇಕು ಅಂತಂದ್ರು ನಾವು ಕೊಡ್ಸಲ್ಲ ಬಿಡ್
ಕೇಳ್ದೆ ಅಷ್ಟೇ ನೀ ಎ ನೀ ಎಂತವ ಇರ್ಬೇಕು ಆರನೇ ಕ್ಲಾಸ್ ಹೆಣ್ ತಾವ್ ಗೋಬಿ ಕೇಳ್ತಿದಿಯಲ್ಲ ನೀ ಹ್ಮ್
ನಮಗೇನು ಇಲ್ಲ
ಹ್ಮ್ ಛೇ
ಹ್ಮ್ ಸರಿ ಇನ್ನೇನು
ಏನು ಇಲ್ಲ ಮಾಮೂಲ್
ಹ್ಮ್ ಬೆಳಿಗ್ಗೆ ಎಂತಿದೆ ಬೆಳಿಗ್ಗೆ ಹೋಟ್ಲಲ್ಲಿ
ಬೆಳಿಗ್ಗೆ ಮಾಮೂಲಿ ಒಂದು ಎರಡು ಪುರಿ ಇತ್ತು
ಹ್ಮ್
ಎರಡು ಪರಿ ಐದು ಇಡ್ಲಿ
ಎರಡು ಪೂರಿ ಯಾವ ತಟ್ಟೆ ಇಡ್ಲಿನ ಚಿಕ್ಕ್ ಇಡ್ಲಿನ ತಟ್ಟೆ ಇಡ್ಲಿನ ಹ್ಮ್ ಯಾವ್ ಇಡ್ಲಿರಿ ತಟ್ಟೆ ಇಡ್ಲಿನ ಮಾಮೂಲಿ ಚಿಕ್ಕ ಚಿಕ್ ಇಡ್ಲಿನ ಹಾ ಏನೋ ಹಲೋ ಹಲೋ ಅಲೋ ಕೇಳಿಸ್ತಾ ಇಲ್ವಾ ಹಲೋ